ಹ ಹಲೋ ಹಾಣ ಹೇಳೋಣ ಕೇಳಸತ್ತುಣ
ಹಾ ಕೇಸತ್ತಾನ ಏನ್ ಮಾಡ ಅಂತಣ್ಣ
ಏನ್ ನೋಡ ಸುಮ್ಮ್ ಮಂಕದ್ದೀವಿ
ಊಟ
ಊಟ ಆಯ್ತಣ ನಿಮ್ದ್ ಆಯ್ತಾಣ
ಹಾ ನಮ್ದಾಗೇತ್ ನೋಡೋಣ
ಹ್ಮ್ ಹೌದಣ
ಹ್ಮ್ ಏನ್ ಮಾಡ್
ಮತ್ತೆ ಚಿಕನ್ ಮಾಡಿದ್ರಣ ಹಾಸ್ಟಲ್ದಾಗ
ಹಾ ನೀವು ಹಸ್ಟೆಲ್ದಾಗ ಇರ್ತರಿ ಏನು
ಹಾ ಅಣ
ಹ ಹಾ ಹ್ಮ
ನಮ್ದ ಇದಣ ಬಿಸ ಎ ಮಾಸ್ಲ್ಣ
ಬಿ ಸಿ ಎಮ್ ಅ
ಹ ಅಣ
ನಮ್ದು ಇಲ್ಲೇ ಸಿ ಎಸ್ ಟಿ
ಹ ಹೌದಾ ಹಣ ಇಲ್ಲ ಸ ಇಲೆ ಆದಲ್ಲ ಹಣ
ಹ್ಮ್ ಇಲ್ಲಿ ಆಜು ಬಾಜು
ಹಾ ಅಣ
ಇೇ ಮಾಮ ಮ್ಯಾನೆ ರ ಟಿಕ್ಕ
ಆ ಅಣ
ಪಿ ಸಿ ಎಂ ಎನ್ ಮೈನಾರಿಟಿ ಕಲ್ಯಾಣ
ಬಿ ಸೇಮ್ ಮಾಡಣ ಬಿ ಸಿ ಎಮ್
ಹೌದಾ
ಆ ಅಣ
ಹ್ಮ್ ಹಾ ಹಾ
ಮತ್ತೇಣ್ಣ
ಏ ನೋಣ ಎ ಊಗ್ ಹೋಗಿದ್ದ್ಯಾ
ರು ಗಿ ಕಲೋಣ
ಹೋಗ್ ಬರ್ಬೇಕಿಲ್ಲ
ಒಓಳ್ಳ ಬರೋಕನ್ನನ ಒಓಳ್ಳ ಕಲ್ಲ
ಹ್ಮ್
ಹಓಕಾಿ ಕಾಯಲಲ್ಲ ಅದಕ್ಕೆ ಸುಮ್ಮತೋಣ
ಹೌದಾ
ಆ ಅಣ
ಮರಮ್ ಕೋಗಿದ್ರಣ್ಣ
ಹಾಣ್ ಮರಬ್ ಕೊಯ್ ಬಂದವ ನೋಡೋಣ ಮನೆ ಹಬ್ಬ ಆಯತು ಊರಾಗ್ಯ ವಜ್ಾಯಿತಿಗ ನಾಗರಮೇಶಿಗೆ ಹೋಗ್ಬೇಕಂತ ಮಾಡಿವೋಣ
ಒಟ್ಟ ಹಬ್ಬ ದೊಡ್ ದೊಡ್ ಹಬ್ಬಗಳಿಗೆ ಹೋಗದೆ
ಆ ಅಣಾ
ಹ್ಮ್ ಹ್ಮ್
ಹಾ ಹ್ಮ
ಎ ಸರಿಯಣ್
ಆಣ
ಸ್ಟಡಿ ಏನಣ್ಣ
ಸ್ಟಡಿ ಇದು ಮುಗತ್ ನೋಣತೊ ಎಲ್ ಎಲ್ ಬಿ
ಯಾವ್ದಣ
ಎಲ್ ಎಲ್ ಬಿ ಮುಗ್ದತಣ ಲಾಯರ್ ಆಗಿ ವರ್ಕ್ ಮಾಡ್ತಾ ಇದೇನಣ್ಣ. ಇದರಲ್ಲ ಇದ ಯಾದಗಿ ಕೋಟ
ಹೌದಾ ಮತ್ತೆ ಹಾಸ್ಟೆಲಲ್ಲಿ ಇದೀರ ಅನ್ರಿ
ಜೂನಿಯರ್ ಜೂನಿಯರ್ ಎಲ್ಲ ಲಾಯರ್ ಆಗಿದ್ದೀನನಾ
ಅಲ್ಲ ಅಷ್
ನನಗೆ ಲಾಂಗ್ ಆಗತ್ತ ಅಣ್ಣ ನಾ ನಾವ್ ಲಾಂಗ್ ಆಗುತ್ತ ನಣಪುರ್ ಅಂತ ನಮ್ಮೂರು ಯಾಕಂದ ದೂರ ಆಗತ್ತಂತಾನ ಹಾಸ್ಟೆಲ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಇರ್ತೀನಣ್ಣ ನಾನು
ಹೌದ.
ಅಲ್ಲೇಸಿ ಬೆಳಿಗ್ಗೆ ಬರಕ್ಕ ಆಗಲ್ಲ ಅದಕ್ಕೆ
ಹ್ಮ ಹ್ಮ ಹ್ಮ
ಹಾನಾ
ಅಂದ್ರೆ ಸ್ಯಾಲ್ರಿ ಅದು ಎಷ್ಟ ಇರುತ್ತ ಅಣ್ಣ.
ಸ್ಯಾಲ್ರಿ ಒಂದ ಫೋರ್ಟಿ ಥೌಸಂಡ್ ಇರುತ್ತೆ ನೋಡಪ್ಪಾ.
ಹೌದಾ.
ಹಾನಾ
ಪಟ್ಟಿನ ಪಟ್ಟಿನ
ಫೋರ್ಟೀನ್ ಫೋರ್ಟೀನ್
ಫೋರ್ಟನ್ ಅಂದ್ರೆ ಹದ್ನಾಕ ಲಕ್ಷ ಹದನಾಕ್ ಸಾವಿರ
ಅಲ್ಲ ಅಲ್ಲಣ್ಣ ಫೋರ್ಟಿ ಫೋರ್ಟಿ
ನಲ್ವತ ಸಾವರನಾ
ಸಾವಿರ ಹಾ
ಬಾ ಏನ್ ವರ್ಷಕ್ಕೆ ಏನ್ ತಿಂಗ್ಳಿಗೆ ಅನಾ
ತಿಂಗಳಿಗನಾ
ಎಲ್ಲ ಅಷ್ಟ ಕೊಡೋದ ಕೇಳೆಇಲ್ಲ ನಾನ ಎಲ್ಲಿ
ಜೂನಿಯರ್ಗ ಏನ್ ಜಾಸ್ತಿ ಕೊಡ್ತಾರಣ್ಣ ಒಂದ ರ್ಚ ಕೊಡ್ತರ ಲಾಯರ್ ರೀ
ಹ್ಮ ಹ್ಮ ಗೊತ್ತಿಲ್ಲಣ್ಣ ನಮ್ಗ ಲಾಯರ್ ಲಾಯರ್ ಬಗ್ಗೆ ಗೊತ್ತಿಲ್ಲಣ.
ಹ್ಮ ಹ್ಮ
ನಾವು ಆ ಬಿಯಾಗಿ ಎಲ್ಲ ದಾಡ್ಕೊಂಡ ಹೋಗಿದ್ರಲ್ಲ ನೀವು
ಹ್ಮ ಹೌದನ
ನಾ ಇವಾಗ ಇನ್ನು ನಾವ ಇನ್ನು ಇವಾಗ ಬಿಯ ಓದ್ತಾ ಇದೀವಣ.
ಹೌದಣ
ಹ್ಮ ಇವಾಗ ತರ್ಡ್ ಸೇಮ್ ನಾನ
ಹ್ಮ ಹ್ಮ ಓದ ಓದರಣ್ಣ
ಇವಾಗ ಒಂದ್ ವರ್ಷ ಆಯ್ತ.
ಹು ಹು ಹೌದ ಹೇಳ ಅಣ್ಣಾ?
ಮತ್ತ್ಯಾಣ ಏನು ಸಮಾಚಾರ ಏನ್ ಇಲ್ಲಾ ಅಣ್ಣಾ.
ಏನಣ್ಣ ಕೋರ್ಟ್ ನ್ಯಾಗ್ ಹೆಂಗಿರ್ತದ ವಾತಾವರಣ ಎಲ್ಲಾ?
ಏಣ ಎಲ್ಲಾ ಸುಮ್ಮ ಪೇಲಸ ಫೈಲ್ ಗಿಲ್ ಎಲ್ಲಾ ಪುಷ್ ಮಾಡ ಬೇಕ ಅಣ್ಣ ಎಲ್ಲಟ್ಟು ಕೇಸ್ ಬರ್ಬಕ. ಎಲ್ಲ ಹೋಯ ಡಮ್ ನಮ್ಮ ಸರ್ ಅಂತಾರ ಅಣ್ಣಾ ಅವ್ರ ಕೈಯಾಗ ಕೆಲಸ ಮಾಡ್ತವೆ ಅಣ್ಣಾ ನಾವು.
ಹ ಹ
ಹೌದ ಏನ್ ಅಣ್ಣಾ?
ಹಾ ಅಣ್ಣಾ. ಹೂ ಮತ್ತೆ ಅಣ್ಣಾ ಏನ್ ನೀವೇನ್ ಊಟ ಮಾಡಿದರ ಅಣ್ಣಾ.
ನಮ್ಮ ಹಾಸ್ಟಲಲ್ಲಿ ಚಿಕನ್ ಮಾಡಿದರ ಅಣ್ಣಾ ಇವತ್ತ.
ಹೌದಾ ಅಣ್ಣಾ.
ಹೂ ಚಿಕನ್ ರೊಟ್ಟಿ ಚಪಾತಿ ಮತ್ತೆ ಅನ್ನ ಸಾಂಬಾರು.
ತಿಂ ಇಲ್ಲ ಅಣ್ಣಾ ಚಿಕನ್.
ಚಿಕನ್ ತಿಂತೀವೂ ಅಣ್ಣಾ.
ಹೂ ಹೌ
ಅಂದ್ರೆ ಜಾಸ್ತಿ ಅಂತ ಇಲ್ಲ ಅಣ್ಣಾ ಶಿವ್ ಅಂತಾನೆ ನಮ್ಮ ರೂಮಲ್ಲಿ ಅಣ್ಣಾ. ಅವನಗೆ ಕೊಟ್ಟೆ ನಾನ ಶಿವಾ ಆಗಿ.
ಹೌದಾ?
ಹಾ
ಹಾ ಹ.
ಹೂ ಹು.
ಅರಾಮ ಅದಿ ಏನ್ ಅಣ್ಣಾ?
ಅ ಅಣ್ಣಾ ಅಲ್ಲಿ ನಿಮ್ಮ ಹಾಸ್ಟೆಲಲ್ಲಿ.
ಹಾ.
ಯಾರಾದರೂ ಜೂನಿಯರ್ ನಿಮ್ಮ ಜೊತೆ ಬರ್ತೀನಿ ಅಂತಂದ್ರೆ ಕರ್ಕೊಂಡು ಹೋಗ್ತಿರೋ ಬಿಟ್ಟು ಹೋಗ್ತಿರಾ?
ಬಿಟ್ಟು ಹೋಗ್ತೀವೋ ಅಣ್ಣಾ ಯವರನ ಕರ್ಕೊಂಡು ಹೋಗಿ ಏನ್ ಮೂಲ ಮಾಡಕಲ್ಲ ನಾನ್ ಅವ್ರನ.
ಆ ಅಲ್ಲಿ ಅಲ್ಲ ಸುಮ್ನೆ ಇವಾಗ ಲೋಕಲ್ ಅಡ್ಡಾಡಬೇಕಾದ್ರೆ.
ಹ ಸುಮ್ನೆ ಕರ್ಕೊಂಡ್ ಹೋಗತಿವ ಅಂತ ತಿರಗಾಡಕ್ಕ.
ಹಾ ಇಲ್ಲಿ ನಮ್ಮ ರೂಮ್ ಬಾಜು ಅವರ ಅಣ್ಣಾ ಒಂದ ಇಬ್ಬರ.
ಹಾ ಅಣ್ಣಾ.
ಕರ್ಕೊಂಡ್ ಹೋತಾನಾ ನಡಬರಕ್ಕ ಕೈ ಬಿಟ್ಟಬಡ್ತಾರ ಅಣ್ಣಯ್ಯ ನೀ ಎರಡ್ ದಿನ ಆಯ್ತ ಈಗ.
ಅಲ್ಲೊ ಅಣ್ಣಾ ನಡಬರಕ ಕೈ ಕೊಡತಾರಲ್ಲ ನೀವ್ ಬೇ ಬೇರೆ ಕಡೆ ಹೋದ್ ಅಂತಗೆಸೇರ್ ಬಿಟ್ಟು ಹೊಳಿ ಬರ್ಲ್ ಬಿಡು ಅಣ್ಣ ಅಂತ ತಿಳ್ಕೊಗೆಸ ಹೋತಾರಣ್ಣ. ಅವರ ಎಲ್ಲೆಲ್ಲಿಗೆ ನೀವ್ ಎಲ್ಲೆಲ್ಲಿಗೂ ಹೋಗತಿರೋ ಅಣ್ಣಾ ಅದಕ್ಕ ಬಿಟ್ಟ ಹೋಗತಾರವಣ್ಣ ಅವರ. ನೀ ಅದಕ್ಕ ಸುಬ್ಬ ನಮ್ಮ ಜೊತೆಗ್ ಬಂದ ಅಂತಗ್ಯಾಸ್ ನಮ್ಮ ಜೊತೆಗ್ ಹಾ
ನಿನ್ನೆ ಚಾ ಕುಡಿಯಕ್ ಹೋಗಿದ್ದವಿ ಮೂವರು.
ಹಾ ಅಣ್ಣಾ.
ಚಾ ಕುಡಿಯೋಕ ಚಾ ಕುಡಿದಿವಿ ಎಲ್ಲಾ ಮಾಡಿವಿ.
ಹಾ ಅಣ್ಣಾ.
ನಾನ್ ಅಂಗಡಿತಲ್ಲಿ ನಿಂತೀನಿ. ನಮ್ಮ ರೂಮ್ ನ್ಯಾಗ ಒಬ್ಬ ಸಾಬೂನ್ ತುಗೊಂದ ಬಾ ಅಂತ ಹೇಳಿದನಂತ ಅವ್ರಿಗೆ ಅವ ನಮಗೆ ಹೇಳದಾ.
ಹಾ ಅಣ್ಣ
ಸಾಬೂನ್ ತೋಣಕ್ಕೆ ಅಂಗಡಿ ತೆಗಿತಿನಿ ಬಿಟ್ಟ ಹೊಗ್ ಬಿಟ್ರಿ ಯಾಕಡೆ ಹೋಗರಿ ಅಂತಾನೇ ಗೊತ್ತಾಗಲದ. ಹಂಗ ಮಾಡಿದ್ರಿ ಏನ್ ಮಾಡ್ಬೇಕಪ್ಪ ಮತ್ತ ಇವತ್ತು.
ಹಾ ಅಣ್ಣ.
ಇವತ್ತ ದೌಖಾನಿಗ್ ಹೋಗಮಾ ಅಂದಿದ್ರು ಒಬ್ರು. ಮತ್ತೆ ಮೂರ್ ಒಂಟಿದ್ವಿ ನಮ್ ಊರನರು ಬಂದಿದ್ರು.
ಹಾ ಅಣ್ಣ
ಫೋನ್ ಹಾಚ್ಚಿದ್ರು ಬಾರಪ್ಪ ಅಂತ ಅಂದಿದ್ರರು ಹೋಗಿದ್ನಣ್ಣ.
ಅವ್ರೂಮ್ ಅವ್ರವು ಬಂದಿದ್ರಣ್ಣ.
ಹಾ ಅಣ್ಣ
ಹಂಗೆ ಹೇಳಿನಣ್ಣ ಅವ್ರಿಗೆ ತಿಳಿಸ್ನಣ್ಣ ಮಂಜು ಅಣ್ಣ ಅಂತ ಅವ್ರಿದ್ರ.
ಹಾ ಅಣ್ಣ
ಹಾ ಮಂಜ ಅಣ್ಣ ಅಂತಿದ್ದ ಹೋಗ ಮುಮೆಂಟ್ನ ಹೇಳೋಣ ನಾನೇ ಬರ್ತೀನಿ ಸ್ವಲ್ಪ ನಮ್ಮ್.
ಹಾ ಆಣ್ಣ
ಅದೇನಾ ಊರ್ನಾರ ಬಂದ್ರರ ಅಂತ ಹೇಳಿಲ್ಲ ಅವ್ರಿಗೆ ಕೋಟಿಗ್ ಹೋಗಿ ಬರ್ತ್ನಿ
ಹಾ ಅಣ್ಣ
ಕೊಟಿಗ್ ಬರ್ತನಿ ಹೋಗತ್ನ ಹೇಳಣ ತಂದನಿ ಹಂಗೆ ಬಿುಟ್ಟೋಗ್ಬ ಬಿಟ್ರಣ ಮತ್ ಮಧ್ಯಾಹ್ನದ್ ಕಡೆ ಬಂದಿಲ್ಲ ಯಾರು. ಬಂದಿಲ್ಲೊ ಅಂತ.
ನೆನಪಾಗಿಲ್ಲೊಣ ನೀವ ಏನ್ ಕೋಟಿಗ್ ಹೊಗ್ತಿ ಅಂದಲ್ಲ ಹೊಗ್ಲಿ ಬಿಡು. ತೇಗಿಸ್ ಬಿಟ್ಟಿದೀವಣ್ಣ ನಾವು.
ನೀವ ನೀ ನನ್ ಜೊತೆ ಬಂದಿಲ್ಲಣ್ಣ ಅಂದ್ರ ಮಂಜು ಅವರು ಬಂದಿದ್ರು
ಹಾ ಅವ್ರ ಅಣ್ಣ ಯಾಕಂದ್ರ ನೀನು ಕೋಟಿಗ್ ಹೋಗಿತ್ತ ಅಂದ್ರ ಕೋಟಿ ಹೋಗ್ಯಾನ ಬಿಡು ಬಿಜಿ ಇರ್ತಾನವ ನಮಗೆ ಯಾಕೆ ಬರುತ್ತೆತ್ತಾನೆ. ತನ್ನ ದಸಿ ಬಿಟ್ಟು ಹೋಗ್ಯಾರ ಅಣ್ಣ ಅವರು.
ಹಂಗಿಲ್ಲಾ ನಾನ್ ಹೇಳಿ ಕಳಿಸಿ ಅಣ್ಣ ನಂದು ಸ್ವಲ್ಪ ಕೈ ತೋರ್ಸೋದಿತ್ತು
ಓ ಹೌದಾ ಹ ಅದ ಅ ಕೈ ಬಿೇ ಅಂದ ಗೊತ್ತಿಲ್ಲ ಯಾಕಂದ್ರೆ ನಮ್ ಬರ. ಯದಕ್ಕ ಕೋರ್ಟ್ಗೆ ಆ ಹೋಗ್ತಾನಂತ ಸುಮನೆ ನಮ್ ಜೊತೆಗೆ ಬರ್ಲಾಗತ್ತತ್ ಹೋಗೋಣ್ ನಡಿ ಇಬ್ರ ಅಂತ. ಮತ್ತ ಪ್ಲಾನ್ ಮಾಡಿ ಹೊದಿವೋಣ ಬರ್ಲ ಅದಕ್ಕೆ.
ಅವ್ ಅನ್ ಬೈಕೇತಳ ಒಂದ್ ಮಾತ್ ಹಿಂಗಪ್ಪ ಅಂತ ಎಸಿ ಅವರು ಹೇಳ್ಯಾರಣ್ಣ ನನ್ ಫೋನ್ ಹಚ್ಚೋತೀನಿ ತಗೋಂತ. ತೊಂದ್ರಣ ಅವ್ರಾಗಿ ಹೇಳ್ಯಾರ ನಾನ್ ಅಂತ ಕೇಳಿದೆ.
ನಾನ್ ಅಂದಿಲ್ಲಪ್ಪಾ ಅವ್ರ ಅಂದಿಲ್ಲ ಅಂತರ ಒಬ್ರು ಮಂಜ ಅವರ ಅಂದಿಲ್ಲ ಅಂತರ ಆಗಡೆ ಬಿಟ್ಟ. ತೆಗಿದ್ರ ಅಂದಿಲ್ಲ ಅವರುಯಾರ ಹೇಳ್ಯಾರ ಯಾರೆಲ್ಲ.
ಹ್ಮ್
ಮತ್ ಮಧ್ಯಾಹ್ನ ಬಂದ ಅಂತರೋಣ ಸೊರ್ರಿಯೋ ತಮ್ಮ ನೆನಪಿಲ್ಲ ಅಂತ.
ಅಂದ್ರೆನ.
ಹಾ ಇವು ಇಲ್ಲಿ ಅದೇ ಅಣ್ಣ ನಮ್ಮಣ್ಣ ಅದೇನೋ ಒಬ್ಬವ.
ಹಾ ಹೆಸರು ಹೇಳಣ್ಣ ಯಾರ ಅಂದ್ರ ಸೋರಿ ತಮ್ಮ ಅಂತ ಬಾ ಅಂತ ಮೇಲೆನಾ ಸಂಜೆ ಆಟೆ ಮತ್ತ. ತನೇಲ್ಲ ಸಂಜಿ ಕೇಳಿಯಾಣನ ಅಂದ ಮಂಜು.
ಹ್ಮ್
ಹ್ಮ್
ಅದೇ ಊಟ ಮಾಡಿನೀ ನೋಡು ಮಧ್ಯಾಹ್ನದು.
ಹ್ಮ್ ಹ್ಮ್
ಅದ ಸಾರಿ ಇವೋ ತಮ್ಮ ನೆನಪಾಗಲಿಲ್ಲ ಅಂತ ಅಂದಣ.
ಹೌದಾ ನಾನು ಹೋಗಲೇ ಬಿಡನ ಏನಾದ್ರೂ ಅದ ಅವ ಅವರು ಯಾವ್ ಗದ್ದಲಾಗಿರ್ತವ ಯಾವೆಲ್ಲ ಕಡೆವಣ ಅಂತಲ್ಲವು. ಹೋಗಿವಣ್ಣ ಅವು
ಹ ಹೌದಾ ಅಣ್ಣ
ಹಾ ಅಣ
ಹ್ಮ್ ಹ್ಮ್ ಹ್ಮ್
ಮತ್ತೆ ಮತ್ತೆಣ್ಣ ಏನ್ ಸಮಾಮಾಚಾರ ಅಣ್ಣ
ಇಲ್ಲ ಅಣ್ಣ ಸುಮ್ಮನೆ ಕೂತ್ಕೊಂಡಿದ್ದೆ ಲೈಟ್ ಹೋದ ಇವಾಗ ಜಸ್ಟ್
ನಿಮ್ ಕಡೆ ಐಟ್ ಹೋದವ ಅಣ್ಣ
ಹ್ಮ್ ನಿಮ್ ಕಡೆ ಹೊದವ.
ನಮ್ ಕಡೆ ಅವನ ಲೈಟ್ ಪಕ್ಕ ಪಕ್ಕ ಅಂತ ಒಳೆಕಾತ್ತಾವ ಲೈಟ್
ಯು ಪಿ ಎಸ್ ಅದಾನ.
ಇಲ್ಲಣ್ಣ ಜನರೇಟರ್ ಐದಣ್ಣ.
ಹೌದೇ
ಆ ಅಣ್ಣ
ನಮ್ ಕಡೆ ಅದ್ ಏನಿಲ್ಲ ನೋಡೋಣ.
ಯಾಕೆ ಏನಿಲ್ವಾ ನಿನ್ನವ್ ಇಲ್ಲಿ.
ಅಂದ್ರೆ ಹಾಸ್ಟೆಲಲ್ಲಿ ಏನು ಇಲ್ಲ ಅಂತ ನೋಡಣ್ಣ
ಹಾಸ್ಟ್ಲಿಗ್ ಏನಿಲ್ಲ ಹೆಂಗ ಹೋಣ ಹೆಂಗ ಇರ್ಬೇಕು ಹಾಸ್ಟ್ಲಿ ನಮ್ಮ ಹಾಸ್ಟ್ ಎಲ್ಲ ಬಾಣ ಎಲ್ಲ ತಾವು ನೋಡು
ಸರಿಯಣ್ಣ ಇದೇನು ಇದು ಆಗತೈತಿ ನಾನು ಆಮೇಲೆ ಮಾಡ್ತಾನೆ ಅಣ್ಣ.
ಹಾ ಸರಿಯ
ಎದುರಗಂಟೆ